ಫರ ತೊ ಅಲ್ಲ ಅವ
ಅವನದ ಇಲ್ಲ ಅವ ಮತ್ತ
ಆತೋಳಪ ಇನ್ನೊಂದನ ಮಾಡಿ ಹ್ಮ ಅಲಿಗಾದ ಆಂದ ಆಗುವ ನೋಡ ಲೇ ಮತ್ತ ಮ ಆಗೆದ ಅಣ್ಣಾ ಹಾ ಕೊಡ್ತಾನ ಒಮ್ಮಲಿಗೆ ಎಲ್ಲ ಯಾವಾಗ ಎಲ್ಲರಿಗೂ ಒಮ್ಮೆಲೇ ಹಾಕತಾನ ಅವನು
್ಮ ಹ್ಮ್ ಹ್ಮ ಟಿ ಕೂಡೇ ಹೆ ಒಮ್ಮೆಲೇ ಯಾಕ ಹಾಕತ್ತಾರ ಎಲ್ಲ ಯಾರ ಬಿಟ್ಟಣ ಅ ಬಿಟಣ
ನಾ ಸಟ ಕುಂದರ ಬೇಕ ಅನ್ನುವ ಅತ ಆ ವೈಗೆ ತಗೊಬೇಕಲ್ಲ ರೋಕ್ಕ ಬರದ ಬ್ಯಾಡ ಅವನಿಗೆ ರಾಬಿರಿ ಏನು ನೋಡ್ ನನ್ ಮೂರ ಐಡೀ ಮೂರ ಮಾಡ್ದ್ಯಾ ಮ ಓ ಎಲ್ಲೆ ಆನ್ ಮಾಡಿದೇನ ನೀನು
ಮೂರ ಮಾಡ್ದ್ಯಾ ಒಂದೇ ಹದನಾಕ ಅವೇ ಒಂದೇ ಹದನಾಕ ಟಾಸ್
ಹ ಮೂವತ್ ಆಗ ಬೇಕ ನೋಡ ಎಲ್ಲ ಒಟ್ಟ ಹೂಂ ಪಟಾ ಪಟಾ ಹೇಳ ಹಾಕ್ತಾರ ಹಾಕ್ತಾರ ಇನ್ನ ಒಂಧ್ಯಾಡ ಮೂರ ದಿನ ತಡಿ ಮಾತ ಒಂದ ಮಾತಾಡ್ಬಟ್ಟ ಮಾತಾಡಬೇಕ ಹ ನ ಆ ಕಡೆ
ಹ
ಫೋನ್ ಹಚ್ಚಿ ನನ್ನ ನಂಬರ್ ಹಾ ನಾ ಕುಕೊಂಡ ಈಗ ಹ ಹಚ್ಚೇನಿ ಬಗೆ ಇ ಲೈನಾಗ ನಾನ ಹುಡುಗರು ಬರಿ ಹತ್ತು ಗಂತ ವಯಸ್ ಅವನೌನ ನೋಬೋುದ ನಾ ಹಚ್ಚಿಕ ನೋಡಿ ಅವನ ಹಚ್ಯಾನ ನಾ ಇಲ್ಲ ನಿನ್ನೆ ಹೊಸದ ಐಡಿ ಮಾಡೆನಿ ಮತ್ತೊಂದ ಮತ್ತೆ ಖಾತೆೆ ಓಪನ್ ಆಗ್ಲಿನ ಹೌೌದು ರತ್ತನ ಬಾಸ ಮತ್ತಲ ಬಸ್ಮತ್ಲಯ ಹೋಗಲ್ಲಾನ ನ ಈಗ ನ ಹ ಬೀರೆ ನಾಳ ನು ಅವವತನ ಹೇಗೆ ಹ ದೋಷನ
ನ
ಹ್ಮ ಸೂರ್ಯಂದ್ರ ಸೂ್ಯ ಹ ಮಲ್ಲ ಮೂರುಲ್ಾ ಸಲ್ಗಾರ ಒ್ಣು ಏನು ಎಸ್ ಎ ಎಮ್ ಎಸ್ ಎಮ್ ಅಂತ ಬರ್ತಲ್ಲ ಅವನಿಗೆ ಹ್ಮ ಯಾಸ ಅಸ ಒಂದ ಕೊಾಡಕ ಮೇಡಮ್ ಒಂದು ಏನ್ ಒಂದ್ ಎಡ್
ಅರೆೇ
ಎಲ್ಲಲತೇನೆ್ದ ೋರ್ಗ ಎಲ್ಲ ಸುಮರ್ಸಬೇಕ ತ ಅವಣಿಗೆ ಹಂಗೆ ಈ ನೀನು ಓಡ್ಸರ್ಸಲಿಿಗೆ ಯನ ಆರೋಗ್ಯ ಇಲಾಖೆದಾಗಂತ ನೋಡ್ ಹಂಗ ಒಂದ್ ದಿವಸ ರಕ್ಕತ್ತಂಬರಿ ಬರಕ್ಕ
ಆಾಜಗೆ ಟಕ ಮಾಡ ವಸು ಕ ಗ ಬ ಹ ಬ ಬತ
ಏಯ್ ಮಕಾ ಮಕ್ಕಾ ಟೈಮ್ ಆಗಲ್ಲ ಇ ಬಸ್ ಬಂದಿಲ್ಲ ಬಸ್ಲ್ಲ ಮಕ್ಕ ಮಕ್ಕ
ಹ
ಹ ಇ ಅವನು ಇ ಈಗ ಬ ಅರಿಕ ಪ ಅಗಾ ಹಲ್ರಿಿ ಚರ ಒ ಬರ್ವಾ
ಹ ಅಲ್ಲಿಕ
ಹ್ ಹೌದ ಹೌ ಬೈತ ನನ್ ಕ ಹ
ಕೂಡ
ಹ
ಮರ ಬಟಪ ಲನ ಮಡಕಟತ್ತೆ ಅ ಅಕ್ಕ ಹ್ಮ ಅಲ್ಲರಗೆ ಹೋಗಿ ಬಂದ ಮತಗೆ ಹ್ಮ್ ಹ್ಮ್ ಹ್ಮ್ ಹೇಳಿ ಯಂಟ ಸಂಸ್ ಬೇಕಾರ ಬಿ ಸರಿ ಸೈತ ಚಾಪ ಬರ್ತವಲ್ಲಪ್ಪ ಮತ್ತ ಇಲ್ಲ ನೀವು
ನಷ್ಟ
ನಾವ ಇವ ಕಟ ಆಬಿಟ್ರೆ ನೋಡ್ಕ ಮಕ್ಕಳು ಪೈಸ ವ
ಹ ಹ ಬ ಜಂಪಿಂದ ಬರ್ದ ಇದವಿ ಎ ಶನಿವಾರ ಅ ಶಾಲೆಗ ಶಾಲೆಗಟ ತಾಲಗ ಹತ್ರ ಅಂತತತ
ಸರೇಗತ್ತ ಇಂಥವ್ ಹಾಕಿನೂ ಸರ್ ಗೆ ಸಾಲಿ ಹೇಳ್ತೀರೆನ ಮೂರಕ ಸಿಗಣ ಮೂರದಕ್ಕ. ಅಲ . ಹ್ಮ . ಎ ಅವನ ಸುಮ್ಮನೆ . ತುಂಬ ಬೇರೆೈ .
ಯಾಪ್ಪಾ ಎಲ್ಲರಿಗು ಬೀರ್ಲಿಂಗ ಸುರೇಶ ಐದನೂರು ಕಟ್ ಆಗ್ಯಾವ. ಹ್ಮ್ .
ಯ ಅವಂಗ ಅದು ಆ್ಯಪ್ ಒಂದ ಹೆಂಗ . ಕಟ್ ಮಾಡಮ ತಗೊ .